ಬುದಿ
ಆರಾಮ್ ಇದ್ದೀರಾ ರಾಹುಲ್ ಅವ್ರೆ.
ಹ್ಮ್ ಆರಾಮ ಇದೀವಿ ನೋಡು ನೀವ್ ಆರಾಮಿದೀರಾ.
ಹಾ ಆರಾಮ್ ಇದ್ದೀವಿ ಏನ್ ಮಾಡ್ತಿದ್ದೀರಾ?
ಏನಿಲ್ಲ ಸುಮ್ಮನೆ ನಾವು ಮೌನಾಚರಣೆಯನ್ನ ಮಾಡ್ತಾ ಇದ್ವಿ ನಿಮ್ಮ ಕರೆ ಬಂದಿದ್ದಕ್ಕೆ ಅದಿಕ್ಕೆ ನಾವು ಅದನ್ನಅಲ್ಲಿಗೆ ನಿಲ್ಲಿಸಿ ನಿಮ್ಮ ಜೊತೆ ಎ ಮಾತಾಡ್ಬೇಕ್ ನೋಡ್ರಿ. -
ಹ್ಮ, ಷ್ಟ ಆಗಿದೆ
ಊಟ ಆಗಿದೆ ಸರ್ ನಿಮ್ದ ಆಗಿದ್ಯಾ.
ಹಾ ಆಗಿದೆ ನೋಡು ಏನ್ ಮಾಡಿದ್ದೀರಾ ಊಟಕ್ಕೆ?
ನಾವು ಇವತ್ತು ಚಪಾತಿ ಆ ಮತ್ತೆ ಬ ಏನೋ ಆಲೂಗಡ್ಡೆ ಪಲ್ಯ ಮತ್ತು ಕಾಳ ಪಲ್ಯ ಮತ್ತು ಅನ್ನ ಮ ಮತ್ತೆ ಸಾರು, ಉಪ್ಪಿನಕಾಯಿ ಹ್ಮ್ ಇವೆಲ್ಲಾ ಮಾಡಿದ್ದೀವಿ. ನೀವ ಏನ್ ಮಾಡಿದ್ರಿ?
ನಾವು ಸಹಿತ ಅದೇ ಮಾಡಿದ್ದೇವೆ ನೋಡಿ.
ಹ್ಮ್ ಹೌದಾ ಮತ್ತೆ ಏನಾತು ನಿಮ್ಮ ರಾಜ ರಾಜ. ಕಾರಣಿ ಆಗ್ಬೇಕ ಅನ್ನೋ ಕನಸನ ಬಗ್ಗೆ ಏನಾರ ಚಿಂತಿ ಮಾಡ್ತಿದ್ದೀರಾ.
ಹೌದು ರಾಜಕಾರಣಿ ಆಗ್ಬೇಕ ಅನ್ನೋದು ನನ್ನ ಜೀವನದ. ಬಾಳ ಇದು ಆಸೆ ಹೌದು.
ನೀವು ಒಳ್ಳೆ ರಾಜಕಾರಣಿ ಆಗ್ಬೇಕಂದ್ರೆ ನೀವು ಜನ ಸಂಪರ್ಕ ಮಾಡ್ಬೇಕು. ಜನ ಸಂಪರ್ಕ ಮಾಡ್ಬೇಕು ಮತ್ತು ಮಂದಿನ ಹಚ್ಕೇಬೇಕು ನೀವು ಜನಕ್. ಪ್ರೀತಿ ತೋರ್ಸಬೇಕು ಮತ್ತು ಒಂದು ಒಳ್ಳೆಯ ಕಾ. ಕಾರ್ಯಕ್ರಮಗಳನ್ನ ಮಾಡಿಸ್ಬೇಕು ಮತ್ತೆ ಮಂದಿನ ಜನ ಒಲಿಸಿಕೊಳ್ಳೋ ತರಾ ನೀವು ಎನ ಮಾಡಬೇ. ಅಂದ್ರ ಯಾವದಾದ್ರರ ಒಂದು ಸಾಂಸ್ಕೃತಿಕ ಕಾರ್ಯ್ರ. ಕ್ರಮವನ್ನು ನಿಮ್ಮ ಜಿಲ್ಲೆಯಲ್ಲಿ ಆಗಿರಬಹದು ನಿಮ್ಮ ಊರಲ್ಲಿ ಆಗಿರಬಹುದು ಅಥವಾ. ನೀವ ಎಲ್ಲಿ ನೀವ ಎಲ್ಲಿ ಇದು. ಏನು ಚುನಾವಣೆ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಅಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಜನನ್ನ ಮನ ಒಲಿಸ. ಕೋಸ್ಕರ ನೀವು ಚಲನಚಿತ್ರ ನಟರನಾ ಮತ್ತು. ಹ ಮತ್ತೆ ಏನಪ್ಪಾ ಅಂದ್ರೆ ಹ್ಮ್. ಕಾಮಿಡಿ ಕಿಲಾಡಿಗಳು ಅಲ್ಲಿರುವಾ.
ಭಾಷಣವನ್ನು ಮಾಡಿಸ.
ಹಾ ಅವರು. ಅವ್ರಿಗೆ ಸಂಭ್ರಮ ಸಂಭ್ರಮ ನೀಡ್ಬೇಕ ನೀವು ಮನೋರಂಜನೆಯನ್ನು ಕೊಡ್ಬೇಕು ಅವ್ರಿಗೆ. ಅಂದಾಗಾ ಮತ್ತು ಏನಾದ್ರೂ ಯಾಕಾ. ನಿಮ್ಮ ಕಡೆ ಬಂದರೆ ನೀವು ಅವ್ರಿಗೆ ಸಹಾಯ ಮಾಡ್ಬೇಕು. ಅಂದಾಗ ನೀವು ಒಬ್ಬ ಒಳ್ಳೆಯ ಜನನಾಯಕ ಆಗಲು ಸಾಧ್ಯವಾಗುತ್ತೆ ಮ. ತ್ತು ನಿಮ್ಮನ್ನು ಜನ ಪ್ರೀತಿಸಲು ಶುರು ಮಾಡ್ತಾರೆ ನೀವು ಫಸ್ಟ್ ಏನ. ದ್ರ ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಗೆಲ್ಬೇಕ ನೀವು. ಗ್ರಾಮ ಪಂಚಾಯತಿ ಎಲೆಕ್ಷನ್ ಗೆದ್ದ ನಂತರ ನೀವ್ ಅಲ್ಲಿ. ಅಂದ್ರ ನೀವು ಮತ್ತ ಏನ ಮಾಡ್ಬೇಕಂದ್ರ ನೀವು ತಾಲೂಕ ಪಂ. ಚ ಇದು ತಾಲೂಕ್ ಪಂಚಾಯತಿ ಎಲೆಕ್ಷನ ಗೆ ನಿಂದಿರ್ಬೇಕು ನೀವು. ತಾಲೂಕ್ ಪಂಚಾಯತಿ ಗೆಲ್ತಿರಿ ಅಂದ್ರ ಮತ್ತೆ ಜೆಡ್ ಪಿ ಜೆಡ್ ಪಿ ಗೆ ನೀವು. ಚುನಾವಣೆ ನಿಲ್ಬೇಕು ಜೆಡ್ ಪಿ ಚುನಾವಣೆ ಗೆದ್ರಿ ಅಂದ್ರ ಮತ್ತ ನೀವು ಆಮೇಲೆ ಏನ್ ಮಾಡ್ಬಕಂದ್ರ. ಮತ್ತ ಮುಂದಿನ ಎಮ್ ಎಲ್ ಎ ಇಲೆಕ್ಷನ್ ಗೆ ನಿಂದರ್ಬಕು ಅವಾಗ ನೀವು. ಒಂದು ಒಳ್ಳೆಯ ಉನ್ನತವಾದಂತ ರಾಜಕಾರಣಿಯಾಗಿ ಕಂಡು ಬರಲು ಸಾಧ್ಯ ಆಗುತ್ತೆ ಮತ್ತೆ ನಿಮ್ಮ. ಎಲ್ಲಾ ಚಿಂತನೆಗಳು ಅವಾಗ ಕನಸನ ನ ನನಸಾಗಲು ಸಾಧ್ಯವಾಗುತ್ತ.
ಹೌದು ನೋಡಿ ನೀವ ಏನು ಹೇಳಿದರೆ ಅದು ನೂರ. ಕ್ಕೆೆ ನೂರರಷ್ಟು ಸರಿಯಾಗಿದೆ ನೋಡಿ ಎಲ್ಲರೂ ಒಮ್ಮಲಿಗೆ ಆಗೋದ. ಕ್ಕೆ ಸಾಧ್ಯ ಇಲ್ಲ ಕೆಳಗಿನಿಂದಲೇ ಮೇಲೆ ಆಗೋದಕ್ಕೆ ಸಾ.
ಹ ನೀವು ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಕೊಳ್ಳಿ ನೀವು. ನನ್ನ ನನ್ನ ಒಂದು ಕೋರಿ. ಅದು ನಿಮ್ಮ ಕಡೆಯಿಂದ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನೀವು ಯಾವುದೇ ತರಾ ರಾಜ. ಆದ ಅಂದ್ರೆ ಮಂದಿಗೆ ಯಾವತ್ತು ಜನರಿಗೆ ನಿಮ್ಮ ನಂಬಿದ ಜನರಿಗೆ ಯಾವ. ಮೋಸ ಮಾಡ್ಬಾಡ್ರಿ.
ಹೌದ ಹೌದು ಅದೊಂದು ಕೂಡ ನಾನು ಮಾಡೋದಿಲ್ಲ ನೋಡಿ.
ಈಗಿನ ಸರ್ಕಾರ ಮಾಡ್ತಿದೆಯಲ್ಲಾ. ಅಂತ ಮೋಸವನ್ನು ನೀವು ಮಾಡಿದ್ರ ನೀವು ಅಲ್ಲಿಗೆ ನೀವ್ ಹೇಗೆ ಎಯ್ ಅಲ್ಲಿಗೆ ಬಂದ್ ನಿಮ . ಮುಂದಕ್ಕೆ ನೀವು ಹೋಗಲು ಸಾಧ್ಯವ ಇಲ್ಲ ನಿಮ್ಮ ಹೆಸರು ಎಲ್ಲಿರುದು ಅಲ್ಲಿಗೆ ನಿಂತು ಬಿಡುತ್ತೆ
ಹಾ- ಕರೆ ನೋಡಿ ನೀವ ಏನ್ ಹೇಳಿದ್ರೆ ನೂರಕ್ಕೆ ನೂರಷ್ಟು ಸರಿಯಾಗಿದೆ.
ಹ್ಮ್ ಆದ ಕಾರಣ ನೀವು ಒಬ್ಬ ಒಳ್ಳೆಯ ಮಾದರಿತ್ವ ಮಾದರಿಯಾದಂತಹ- ಒಬ್ಬ ಪ್ರಜಾ ಪ್ರಭುತ್ವದ ಪ್ರಜಾ ಪ್ರಜೆಗಳ ಪರ- ಜನನಾಯಕ ಆಗ್ಬೇಕಂತ ನಾನು ಆಶೆಸ್ತೀನಿ ನೋಡ್ರಿ-
ಹ ಆಗುತ್ತೇನೆ ಆಗುತ್ತೇನೆ ನಿಮ್ಮ ಈ ಕನಸನ್ನು ನನಸು ಮಾಡು- ತೆನೆ ನಾನು-
ಹ್ಮ್ ಜನರಿಗೋಸ್ಕರ ಜನರಿಗಾಗಿ ಜನರಿ- ಗಾಗಿ ಜನರಿಗೋಸ್ಕರ ಎಲ್ಲಾ ನನ್ನ ಹ್ಮ-
ಕರ-
ಜನರಂದ ನಾನು ಮೇಲೆ- ಬಂದೇ ಜನರನ್ನೇ ನಾನು ದೇವರೆಂದೇ ಇದು-
ರಂದೆ -
ಇದು ನಿಮ್ಮ ನಾಮ ನುಡಿಯಾಗಿರ್ಬೇಕು.
ಹ್ಮ- ಜನರಿಂದಲೇ ನಾ ಮೇಲೆ ಬಂದೆ ಜನರನ್ನೇ ನನ್ನ ದೇವರೆಂದೇ-
ಹ್ಮ್- ಈ ರೀತಿ ಎಲ್ಲ ನೀವು ನಿಮ್ಗೆ ಯಾವವುದೇ ತರಹದ ನಿಮ್ಮ ರಾಜಕಾರ ನಿಮ್ಮ ರಾಜಕಾರಣಕ್ಕೆ ಏನಾದರೂ - ನಮ್ಮಿಂದ ಸಾಯಬೇಕಾದ್ರೆ ನಾವು ಯಾವತ್ತು ನಿಮ್ಮ ಪಾಲಿಗೆ ಇರುತ್ತೇವೆ ನೀವು- ಯಾವುದೇ ಸಂಕೋಚ ಸಂಕಲಾಪ ಇರ್ಲ್ಲದೆ ನೀವು ನಮ್ಗೆ ಕರೆ-
ಮನೆ -
ಕರೆ ಮಾಡಿ ನಿಮ್ಗೆ ಏನ ಸಹಾಯ ಬೇಕಿದ್ರು ನಮ್ಮನ್ನ ಬೇ- ನಮ್ಗೆ ಯಾವತ್ತ ಯಾವಾಗಾದ್ರೂ ನೀವು ಇಪ್ಪತ್- ನಾಲ್ಕು ಎಂಟು ಏಳು ಯಾವಾಗಾದ್ರೂ ನೀವು ನಮಗೆ- ಕರೆ ಮಾಡ್ಬೋದು ನಿಮ್ಗೆ ಏನ್ ಬೇಕ ಅದನ್ನ ಕೇಳ್ಬೋದು-
ಆಗ ಆಗಲಿರ ಅಲ್ ಅವ್ರೇ ನೀವು ನಮಗೆ ಇಷ್ಟೊಂದು- ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ನಾವು ನಿಮಗೆ ಹೃತ್ಪೂರ್ರಕವಾಗಿ ಧನ್ಯವಾದವನ್ನು ಹೇಳುತ್ತೇವೆ- ನಮಗೆ ಯಾವುದೇ ಕಷ್ಟ ಸಮಯ ಆಗಲಿ ಯಾವುದೇ- ಸಿಹಿ ಸಂತೋಷವಾಗಲಿ ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಲೇ ಇರುತ್ತೇನೆ-
ಹ್ಮ್- ನಿಮಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ನಾನು ತಾಯಿ ಚಾಮುಂಡಿಯಲ್ಲಿ ಬೇಡಿಕೊಳ್ಳುತ್ತೇನೆ ಮ- ಆಹ ನಿಮಗೆ- ಒಂದು ಒಳ್ಳೆಯ ರಾಜಕಾರಣದಲ್ಲಿ ಯಾವದಾದ್ರರು ಒಂದು ಒಳ್ಳೆ ಹುದ್ದೆಸಿಕ್ಕರೆ- ಆ ತಾಯಿ ಕಡೆ ನಿಮ್ಮನ್ನು ಕೂಡ ಕರ್ಕೊಂದೂಗಿನಿ ಆಸೆ- ಆಶೀರ್ವಾದವನ್ನು ತಗಸಿಕೊಂಡು ಆ ತಾಯಿಗೆ ನಾವು ನಮಸ್ಕರಿಸಿ ಬರೋಣ ಅಂತಂದ- ಹೇಳಿ ನಿಮಗ ಕೇಳ್ತೀನಿ-
ಆಗಲಿ ಆಗಲಿ ರಾಹುಲ್ ಅವ್ರೆ ನೀವು ಹೇಳಿದ ಆಗೆ ಆಗಲಿ-
ಹ್ಮ ಮತ್ತೆ ನೀವು ಏನಪ್ಪಣ ಅಂದ್ರ ನೀವು- ಹೂಂ ಹೂಂ ಯಾವ ಪಕ್ಕ- ಪಕ್ಷದಲ್ಲಿ ನೀವು ಹೋಗ್ಬೇಕಂತ ಮಾಡಿದ್ದೀರಾ?
ನಮಗೆ ಇಷ್ಟವಾದ ಪಕ್ಷ ಬಂದು್ಬಿಟ್ಟು ಕಾಂಗ್ರೆಸ್ಸು-
ಹ್ಮ್ ಅದು ಪಕ್ಷ ಸರಿ ಇಲ್ಲ ಅದು -
ಹಾ-
ಅದು ನೋಡಿ ಈಗ ಎಲ್ಲ ಜನರ ಬಾಯಲ್ಲಿ ತುಂಬಾ ಬೈಗುಳವನ್ನು ತೆಗೆದು- ಕೊಲ್ತಿರುವಂಥಕ್ ಪಕ್ಷ ಇದು ಏನಂದ್ರೆ ಅವರು ವಾಹನಗಳನ್ನು ಉಚಿತವಾಗಿ- ಏನಂದರೆ ಅವರ ಸರ್ಕಾರಿ ಬಸ್- ವಾಹನದ ಬಸ್ ವಾಹನದ ಚಾಲನೆಯನ್ನು ಮಹಿಳೆಯರಿಗೆ- ಉಚಿತವಾಗಿ ನೀಡಿದ್ದಾರೆ ಆದ್ದರಿಂದ- ನಮ್ಮ ಖಾಸಗಿ ವಾಹನಗಳು ಏನಿದಾವಲ್ಲ ಇ ಇವರ ಎಲ್ಲಾ - ತುಂಬಾ ತೊಂದರೆ ಆಗ್ತಿದೆ ಅವರು ಅನ ಅವರು ದುಡ್ಡು ಹಣ ಕೊಟ್ಟುಅ ವ ವಾಹನನ್ನ ತಂದಿರ್ತಾರೆ ಅವನ ಅವ್ ನಡೀಲಿಲ್ಲ ಅಂದ್ರ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗತ್ತೆ ಹೇಳ್ರಿ ಅವ್ರ ಹ ತಂದಿರುವಂತವು ದುಡ್ಡು ದುಡ್ಡು ಕಟ್ಟಬೇಕು ಮ ಅದಕ್ಕ ಸಾಲಾಗಿಲ್ಲ ಮಾಡಿ ತಂದಿರ್ತಾರ ಅವರ್ ಸಾಲ ಕಟ್ಬೇಕು ಅದಕ್ಕೆಲ್ಲಾ ದುಡ್ಡು ಎಲ್ಲಿಂದ ಬರ್ತ ಗಾಡಿನ ಈ ಗಾಡಿ ದುಡ್ದಿಲ್ಲ ಅಂದ್ರ ರೊಕ್ಕ ಎಲ್ಲಿಂದ ಬರ್ತವು
ಹೌದು ನೋಡಿ ಪಾಪು ಅವರು ಅದರ ಮೇಲೇನೆೇ ಬದುಕ್ತಾ ಇದ್ದಿರುತ್ತಾರೆ ಆದರೆ ಇರು ಬಸ್ ಫ್ರೀ ಮಾಡಿದ್ದಾರೆ ಆದರಿಂದ ಎಲ್ಲಾ ಜನರು ಬಸುಗಳಲ್ಲಿ ಹೋಗಲು ಪ್ರಯತ್ನಿಸುತ್ತಾರೆ ನೋಡಿ
ಮತ್ತೆ ಹೌದು ಸ್ವಾಮಿ ಮತ್ತೆ ಉಚಿತ ಐತೆ ಅಂದ್ರೆ ಎಲ್ಲರೂ ಉಚಿತ ಐತದ್ ಕಡೆ ನೋಡ್ತಾರ ಯಾರ ಸುಮ್ಮ್ನೆ ರೊಕ್ಕ ಯಾಕ್ ಖರ್ಚು ಮಾಡ್ಬೇಕ ಅಂತಂದು ಹೇಳಿ ಎಲ್ಲರೂ ಉಚಿತ ಕಡೆನ ನೋಡ್ತಾರ ನೋಡಿಲ್ಲಿ ಉಚಿತ ರ ಹಣ ಬರ್ತಂದ್ರ ಸತ್ತಿರ ಹೆಣನು ಬಾಯ್ತ ಇಗ್ತತಿ ಇದನ್ನ ನೀವು್ ಯಾವತ್ತ ಗಮನದಲ್ಲಿ ಇಟ್ಕೋ್ರಿ...... ಇ ನೀವು ಒಬ್ಬ ರಾಜಕಾರಣಿಯಾಗಿ ಇಂಥವೆಲ್ಲಾ ನಿಮ್ಮ ಸಮಾಜದ ಸ ಸಾಮಾನ್ಯ ಸಮ ಸಮಾನ್ಯ ವಿಷಯಗಳನ್ನು ಕೂಡ ನೀವು ಎಲ್ಲಾ ತಿಳಿದುಕೊಂಡಿರ್ಬೇಕು ಅಂದಾಗ ಮಾತ್ರ ನೀವು ಒಂದು ಒಬ್ಬ ಒಳ್ಳೆಯ ಜನನಾಯಕ ಆಗಲು ಸಾ ಸಾಧ್ಯವಾಗುತ್ತದೆ
ಜನನಾಯ...... ಕಕ ಆಗಲು ಸಾಧ್ಯ
ಭ..... ರಣ್ಯ
ನೂರರಷ್ಟುಸತಿ.. ಹ್ಮ್
ಹ ನಿಮ್ಮನ್ನು ನಾವು ಒಳ್ಳೆಯ ಜನನಾಯಕನಾಗಿ ನೋಡಲು ಆಶಯಿಸ್ತೇವೆ ನಾವು ಕುತೂಹಲದಿಂದ ಮತ್ ಕಾರ್ತುರದಿಂದ ನಾವು ಪ್ರೀತಿಯ ನಿಮ ಗೆ ಸ್ವಾಗತವನ್ನು ಕೋರಲು ನಾವು ಕಾಯುತ್ತಾ ನಿಂತಿರುತ್ತೇವೆ ನೀವು ಬೇಗನೆ ನೀವು ಒಬ್ಬ ಒಳ್ಳೆಯ ರಾಜಕಾರಣಿಯಾಗಿ ಈ ದೇಶದ ಹೆಮ್ಮೆ ಮತ್ತು ಗಿ ಗಟ್ ಇನ್ನೆನು ಹೆಚ್ಚಿ ಹೆಚ್ಚಿಸಲಿ ಮತ್ತು ನೀವು ಪ್ರದ ಈ ದೇಶದ ಪ್ರಧಾನ ಮಂತ್ರಿ ಆಗುವ ತನಕೂ ನೀವು ಬೆಳೀಲಿ ಅ ತಾನೇ ನಮ್ಮ ಆಶೆಯ ಸಿದ್ಧಾರ್ಥ ಅವ್ರೇ
ಹೌದಾ ನೀವು ನಮ್ಮ ಮೇಲೆ ಇಟ್ಟಿರುವ ಈ ಪ್ರೀತಿ ವಿಶ್ವಾಸವನ್ನು ನಾನೂ ಯಾವು ಯಾವುದೇ ಕಾರಣದಲ್ಲಿ ವಿಶ್ವಾಸ ಸಹಿತ ಇದು ಮಾಡೋದಿಲ್ಲ ನೋಡಿ
ನೀವು ನನಗೆ ಯಾವುದೇ ತರಹದ ಯಾವುದೇ ತರಹದ ಅ ನಮನವನ್ನು ಸಲ್ಲಿಸಬೇಕಾದರೆ ಏ ನೀವು ನನಗೇನು ಹೇಳಬೇಡಿ ಏ ನಿಮ್ಮ ಕಾರ್ಯದಲ್ಲಿ ನಿಮ್ಮ ಮಾಡುವ ಕೆಲಸದಲ್ಲಿ ನಿಶ್ಚಯದಿಂದ ಮಾಡಿದ್ರೆ ನಾನು ನಾನ ನನಗೆ ಅದೇ ತೃಪ್ತಿ ಅಂತ
ಹಾ ಆಗಾಲೆ ರಾಹುಲ್ ಅವರೇ ನೀವು ನನಗೆ ಇಷ್ಟ ಇಷ್ಟೊಂದು ಸಲಹೆ ನೀಡಿರುವುದಕ್ಕಾಗಿ ನನ್ನ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸುತ್ತೇನೆ. ಹಾಗೆ ನನಗೆ ಯಾವುದೇ ಕಷ್ಟ ಸಮಯದಲ್ಲಿ ನೀವು ನನ್ನ ಜೊತೆ ಇರುವುದರಾಗಿ ನಾನು ನಿಮಗೆ ಯಾವಾಗ ಕಾಲದಲ್ಲೂ ಸಹ ನಿಮಗೆ ಫೋನ್ ಮಾಡಿದಾರ ನೀವು ನಮ್ಮ ಫೋನ್ ಅನ್ನು ಎತ್ತುತ್ತೀರಾ.
ನೀವು ಯಾವುದೇ ಸಮಯದಲ್ಲಿ ಇಪ್ಪತ್ತು ನಾಲ್ಕು ಎಂಟು ಏಳು ಯಾವುದೇ ಸಮಯದಲ್ಲಿ ನೀವು ಇಂತಥದಿದೆ ಅಂತ ನನಗೆ ಕರೆ ಮಾಡಿ ಸಾಕು. ನಾನು ಪ್ರತಿ ನಿಮಿಷನುೂ ನಿಮ್ಮ ಕರೆಗೆ ಸ್ಪಂದಿಸುತ್ತೆನೆ ಮತ್ತು ಅದೆ ಅದೇ ನಿಮಿಷದಲ್ಲಿ ಅದಕ್ಕೆ. ಅದಕ್ಕೆ ನಾನು ಸರಿಯಾದ ನನಗೆ ತಿಳಿದ ಪ್ರಕಾರ ಅದಕ್ಕೆ ಸರಿಯಾದ ಒಂದು ಉತ್ತರವನ್ನು ನೀಡುತ್ತೇನೆ ಮತ್ ಮತ್ತು ಪ್ರಕ್ರಿಯೆಯನ್ನು ನೀಡುತ್ತೆನೆ ಮತ್ತು ಏನೇ ನಿಮ್ಗೆ ಕಷ್ಟ ಇದ್ರು ಅದನ್ನ ಎದುರಿಸುವಲ್ಲಿ ನಿಮ್ಮ ಜೊತೆ ನಾನು ಎಂದಿಗೂ ಇರು ಅಂದ್ರೆ ಅಂತಾ ಪ್ರಮಾಣ ಮಾಡಿ ನೀ ನಿಮಗೆ ನಾನ್ ಹೇಳ್ತೇನೆ ಸಿದ್ಧಾರ್ಥ ಅವ್ರೆ.
ಆಗಲ್ಲಿ ನೀವು ಇಷ್ಟೊಂದು ನಮಗೆ ಭರವಸೆ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು.
ನಿಮ್ಮಂತ ಜನ ನಾಯಕ ನಮ್ಮ ನಮ್ಮಂತ ನಮ್ಮ ದೇಶಕ್ಕೆ ಬೇಕು ಯಾಕಂದ್ರೆ ನಮ್ಮ ದೇಶ ಆರ್ಥ ಆರ್ಥಿಕ ನಮ್ಮ ದೇಶದ ಆರ್ಥಿಕತೆಯನ್ನು ಹೆಚ್ಚಿಸಬೇಕಾದ್ರೆ ನಿಮ್ಮ ವಿದ್ಯಾವಂತ ಮತ್ತು ನಿಶ್ಚಯವಂತ ರಾಜಕಾರಣಿಗಳು ನಮಗೆ ಬೇಕ ಇದಾ ಬೆರೆ ಕಾರಣ ನೀವು ಒಬ್ಬ ಒಳ್ಳೆಯ ಆಹ ನಿಶ್ಚಾವಂತ ರಾಜಕಾರಣಿ ಆಗ್ತೀರಂತ ನ ನನ್ನ ನಿಮ್ಮ ಮಕ್ಕವನ್ನು ನೋಡದಲೆೇ ನನಗಾಗಲೇ ಅನ್ಸಿತು ಆದ ಕಾರಣ ನಾನು ನಿಮಗೆ ಇಷ್ಟೆಲ್ಲಾ ಸಹಾಯ ಮಾಡ್ತಿದ್ದರುತಿರೋದು
ಹೌದಾ.
ಹುಂ
ಆಗಲಿ ಆಗಲಿ.
ಮತ್ತೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಏ ನೀವು. ಏನಾದ್ರೂ. ಮದುವೆ ಆಗಲು ಈಗ ಬಯಸುತ್ತೀರಾ ಏನು ಇನ್ನು ಸಮಯ ತಗೊಳ್ತೀರಾ.
ನಾನು ಇಷ್ಟು ಜಲ್ದಿಯ ಆ ನಾನು ಮದುವೆ ಆಗೋದು ತುಂಬಾ ಅಸಾಧ್ಯ ರಿ. ನನ್ನ ಗುರಿ ಏನಂದರೆ ಎಲ್ಲಾ ಬಡ ರೈತರಿಗೆ ಸರಿಯಾದ ಬೆಳೆಗೆ ಸರಿಯಾದ ಬೆಲೆ ಸಿಗಬೇಕು ಅದರ ಬಗ್ಗೆ ಗೆ ನಾನು ಮೊದಲು ಅದರ ಗಮನ ಅದಾರಕ್ಕೆ ಹರಿಸುತ್ತೇನೆ ಆದ ನಂತರ ತರಾ ನನ್ನ ಮದುವೆ ಆಗಿರಬಹುದು ಮನೆಯ ಪರಿಸ್ಥಿತಿಯ ಬಗ್ಗೆ ಯೋಚನೆ ಮಾಡಲು.
ನೀವು ರೈತ ನೀವು ರೈತರಿಗೆ ಸಹಾಯ ಮಾಡಲೇಬೇಕು. ಆದರೆ ನಾನು ಕೂಡಾ ಈ ನಿಮ್ಮ ಹ ಈ ಒಂದು ಕಾರ್ಯಕ್ಕೆ ನಾನು ನಂದು ಯಾವತ್ತ ಅಳು ನಿಮಗೆ ಇದು ಇರುತ್ತೆ ನಿಮ್ಗೆ ಏನೆ ಏನೇ ಇಲ್ಲಿಂದ ಸಹಾಯಬೇಕು ಆದ್ರು ನನಗೆ ಕರೆ ಮಾಡಿ ಇದರಲ್ಲಿ ನಾನ ನನ್ನದೊಂದು ಚಿಕ್ಕ ಚಿಕ್ಕ ನಂದೊಂದು ಚಿಕ್ಕ ಕಾಣಿಕೆಯನ್ನು ನನ್ನಿಂದ ಏನು ಸಾಧ್ಯ ಆಗುತ್ತೋ ಅದು ನಾನು ಯಾವತ್ತು ತುತ್ತು ಮಾಡಲು ತಯಾರಿ ಇರುತ್ತೇ.
ಆಗ್ಲಿ ರಾಹುಲ್ ಅವ್ರಿ ನೀವು ನಮಗೆ ಇಷ್ಟೊಂದು ಬೆಂಬಲವಾಗಿ ಇರುತ್ತಾರೆ ಅಂದರೆ ಯಾವುದೇ ಸಮಯದಲ್ಲೂ ಕೂಡ ಸಹ ನಾವು ನಿಮಗೆ ಸಹಾಯ ಮಾಡುತ್ತೇವೆ ಸಂಕೋಚ ಪಡಬೇಡಿ ಸಂಕೋಚವಿಲ್ಲದೆ ನಿಮ್ಮ ಆತ್ತರ ಸಹಾಯವನ್ನು ಪಡೆದುಕೊಳ್ಳುತ್ತೇವೆ ರಾಹುಲ್ ಅವರೇ.
ಸರಿ ನಿಮ್ಗೆ ಯಾವಾಗ ಅನ್ಸುತ್ತೆ ಅವಾಗ ನನಗೆ ಕರೆ ಮಾಡ್ರಿ ನಾ ಯಾವತ್ತು ನಿಮಗೆ ಸಹಾಯ ಮಾಡುತ್ತೇನೆ ನಿಮಗೋಸ್ಕರ ಜನರಿಗೋಸ್ಕರ ನಾನು ಸಹಾಯ ಮಾಡುತ್ತೇನೆ ನಾನು ಏನಪ್ಪಾ ಅಂದ್ರೆ ನನಗ ಸರ್ಕಾರಿ ಉದ್ದೆ ಮಾಡ್ಬೇಕಂತ ಅನಿಸುತ್ತದೆ ಹಾಸ್ಯ ಆದ ಕಾರಣ ನಾನು ರಾಜಕೀಯಕ್ಕೆ ಹೋಗಿಲ್ಲ ಇಂದಿಲ್ಲ ನನಗೆ ರಾಜಕೀಯಲ್ಲಿ ನನಗೆ ತುಂಬಾ ಅನುಭವ ಇದೆ ಯಾಕೆಂದರೆ ನಮ್ಮ ಮಾವನವ್ರು ಕೂಡ ರಾಜಕೀಯದಲ್ಲಿ ಇದ್ದ ಕಾರಣ ನನಗೆ ಅನುಭವವಿದೆ ನಾನು ಎಲ್ಲಾ ರಾಜಕೀಯ ಗಳ ಬಗ್ಗೆ ತಿಳಿದುಕೊಂಡಿದ್ದೇನೆ